ಹಲೋ ಯಾಕ ಕಟ್ಟ ಮಾಡಿದಲ್ವ ನೀ
ನಾವೆ ಹತ್ತು ನಿಮಿಷ ಆಯ್ತು
ಹ್ಮ್ ಹ್ಮ್
ಹ
ಹ್ಮ್ ಹ್ಮ್ ರಾಜ ಮದನ ಕಳ
ಆ
ರಾಜೆ ಮಾತರ್ದ ಕುಳಿ
ಹಂಗ್ ಬರಲ್ಲ ನೀನೇ ಮಾತಾಡ್ಬೇಕಲ್ ವಾಯ್ಸ್ ರೆಕಾರ್ಡ್ ಆತ ಎಲ್ಲ ಹ್ಮ್ ಬಾ ವಾಯಸ್ ಬದಲಾಗಿದೆ ಅಂತ ಬಂದ್ಬಡ್ತ
ಹ್ಮ್
ಬೊದಲ ಇದೆ ಅಂತ ಬಂದ್ಬಿಡುತ್ತೊಳಗ ರಿಜೆಕ್ಟ್ ಆಯತದ
ಇರಾಮ ಹಾ
ಏನಂತ
ಯಾರ ರಕ್ಕ ಅತನ
ಹ್ಮ್ ಹ್ಮ್ ಅವ್ರ ಅಪ್ಪ ಏನಂತ
ನಿಮ್ಮಪ್ಪ ರಜಾ ನೀಪ ಬೋಲ್ಡರ ತ ಇವಾಗ ಬಂದ ನಾವ ಸ್ವಲ್ಪ ಇವ ಜನ ಚಮ್ಮಪ್ಪನ ಹ್ಮ್
ಜ ನಂಬರಿ ಹಚ್ಚಿದನಿ
ಶಸ್ತ್ರೀ ಶಿಕ್ಷಾ
ಅದಕ್ಕೆಾಕೆ ಹಚ್ಚಿದಲ್ಲೇ
ಹಕ
ಅದು ಟಾಸ್ಕ್ ಕಂಪ್ಲೀಟ್ ಆಗ್ಯದ ಅದು ರೊಕ್ಕ ಬರ್ಲದಕ್ ನೀ ಹಚ್ಚಿರ್ ನನ್ಗೆ ನಿನಗ್ ಅಷ್ಟೇ ಬರ್ತದ
ಹ್ಮ್ ಹ್ಮ್
ಪರ್ತಂ ನನಗೆ ಗೊತ್ತಿಲ್ಲ ಬರ್ತಿರ್ ಬೇಕು ಏಟ್ ಒನ್ ನೈನ್ ಸೆವೆನ್ ಅದಕ್ ಹತ್ ಹತ್ತಂಗಿರನಿ ಅದತ್ ಮತ್ತ ನೀ ಇಲ್ ಬ ಇಲ್ಲೊಂದು ಹೊಸ ನಂಬರ್ ಕೊಡ್ತ ಅದ ಯ ನಂಬರು
ಹ್ಮ್ ಹ್ಮ್ ಲೂಡೋ ಎಲ್ಲ
ಹ್ಮ್
ಲೋಡಾಮ ಲೋಡಾ ಆಡ ಮಾತಾವ
ಗುಡ ಆಡ್ ಅಂತಾನ
ಹ್ಮ್
ನೀಲ್ಲೂಡ ಅಡ್ತರಲ್ಲೇ
ಅದೇ ಕಚ ಲೂಡೋ ಏನೋಪ್ಪ ಕಳು
ದೂರು ಆಗ್ಬಾರಡ್ದಲ್ಲ ಆ ಆಟ ಆಡ್ಬೇಕು ನಾವ್ ಇಲ್ಲಿ ಕಬಡ್ಡಿ ಆಡ್ಬೇಕಕ್ ಕಬಡ್ಡಿ ಆ ಎ ವಯಸದು
ಹೇಳ ರಾಜು
ಹ್ಮ್ ಕಬಡ್ಡಿ ಆಡಷ ಹೇಳಂಗ ಸ್ವಲ್ಪ
ವಾಲ್ಮೀಕ್ ಹಾ
ಅಡನ್ ಬಂದ್ರ ಇಬ್ರು ಜೋಡಿನಾಗ ಬಂದ ಇಕೊಂಡನ್ ಹಾಕತಾರ
ನಾಳ ಯಾರ
ಒದ್ರಾಡ್ ಆಗತ್ತಾರ ಇಲ್ಲಿ ಯಾರಸಿಸ ಊಟ ಮಾಡಿ ಹೋತಾರ ಅವರಿ
ಹ್ಮ್
ತನ್ನ ಮಕ್ಕೊಂಡ್ರ
ಹ್ಮ್
ಶಂಕರ್ ಶಂಕರ್ ಗೊತ್ತಿಲ್ಲ
ಹ್ಮ್
ಹಾ ಇಟ್ವತ್ತನ ಮಕ್ಕೊಂಡನ ಈ ಅದ್ದ ನೋಡು
ಹ್ಮ್ ಸಂದೀಪ ಮತಮ್ಮ
ಏನು ವಿನಾಯಕಂದ ಏನ ಸ್ಟೇಟಸ್ ಎಲ್ಲ ಯನ್ ಸ್ಟೇಟಸ್ ಎ ಐಟ ಹೆದುು
ಕುದಲ ಾಮರ್ತ
ಅ ಆರ್ಮೀ ಕಾನ ಕಾಣತ ನ ಪ
ಹ್ಮ್
ಹಾ ಎಲ್ಲಿ ಅಡ್ಡಕ
ಹ್ಮ್ ಹ
ಟ್ರೇನ್
ಮತ್ತೆಮದು ಹೌದು ಅನ
ಗುರಿರಿಗೆ ಏನೇನ್ ಮಾಡಿದೆ
ಹ್ಮ್
ಹುರಿಗ ಏನೇನ್ ಮಾಡಿದೆ ಏನ ಜಗಳಂದಲ್ಲಾ ಈಕೆಏನ
ಏನಲ್ಲ ಹೌ ಚುಮಲ್ಲ ನನಗ
ಹ್ಮ್
ಹ್ಮ್
ಸುಮ್ಮ್ಯಾ ಕತ
ಹೌ ದಿವಸ ಬರ್ತಿಲ್ಲ ಅಂತ ಹೇಳನ ಸುಮ್ನೆ
ಹ್ಮ್
ಹ್ಮ್
ಸತ್ಯಂ ಶಿವಂ ಸುಂದರಂ
ಹ್ಮ್
ಹಾಳಾಡಕದಂದು ಸಂದೀಪ್ ಹ್ಮ್
ರಾಜು ಮಕ್ಕಳ ನೋಡುುವ
ಮಕ್ಕೊಂಡಂಡ
ಹ್ಮ್
ಶಂಕರ್ ಅಂದ್ರೆ ಯಾರು ಶಂಕರ್ ಅಂದ್ರೆ ನಮ ಬಾಸು
ನಮ್ಮ ಪ್ರು ಶಂಕರ್ ಇದು
ಇಲ
ಹಾ
ಹ್ಮ್ ಹೇಳ ಮತ್ತೇನ್
ಶಂಕರ್ ನಂದ ಮಗ
ಹ ಅ ಹ ನಾನ ಮಗಾನ
ಹ್ಮಞ ಹ್ಮ ಹ್ಮ್
ಸಂದೀಪ್ ಏನಾಗ್ಬೇಕುಗೆ
ಸಜೀಪ್ ಮಗಾಭಕ
ಹ್ಯಾಪಿ ಬರ್ಡೇಟು
ಯಾರ ಬಡೆ
ಹೌ ಯ ಕೆವದು ಸ್ನೇಹಪಾಯ ಕೆ
ಹ್ಮ್
ಹ್ಮ್
ಹ್ಮ್ ಹ್ಮ್ ರಾಜಾ ಅಚ ಅಶೋಕ ಜಾರ್ ಸತ್ನಮ ಚಾರ್ ಚದನ ಅಚ ಅಷ್ಟಲ್ಖರ್ತನೆ
ನ ಮಾಡ ತವ ಪಊರಿ ಕ
ಉರಿವ ಏನ್ ಮಾಡುವ ಈಗ
ನೀಏನೇನು ಮಾಡಿದ್ದು ಹೇಳುದು
ಹ್ಮ್
ಹುರಿರಿಗೆ ಏನೇನು ಮಾಡಿದೆ ಹೇಳು
ಹ್ಮ್ ಹ್ಮ್
ಸಂಪೆ ಹಚ ನನು
ಹ್ಮ
ಅಚ್ಚರಿ ಸಂಪ
ಹ್ಮ್ ಹ್ಮ್ ಏನದು ಮಾತಾಡ
ಇ ಬಾಯ ಇದ ಹೊತ್ತಿಲ್ಲ ಸಂಪ್ಯ
ಹ್ಮ್ ನಾಳೆ ಬರ್ತೇನೆ ಅಂದ್ರೆ ಏನಂತ ಏನ್ ಮಾಡ್ತೇವನ್
ಹಾ ಹ
ಹ್ಮ್ ಹ್ಮ್
ಹ್ಮ ಹ್ಮ್ ಏನ್ ಮಾಡ್ತಾನ ನಾಳೆ ಬರ್ತಾನ
ಹ್ಮ
ತು ಅಗರ ಮೇರಿ ಆ
ಹಾ
ಯ ಏನ್ ಮತ್ತ
ಮತ್ತೆ ಅಣ್ಣ ಇಲ್ಲೆ ಇರ್ತಿ ಇಗ
ಏ ಜೋಡಿಿನ ಬರತಾರ ಇಬ್ಬರು ಎರಡೂ ದಿನ ಆಯ್ತು ಹ್ಮ್ ಜೋಡಿ ಮೆ ಬರತ್ತ ಅಂದ್ರ ಇಬ್ಬರು ವಾರ್ಡನ್
ಹ್ಮ್ ಜೋಡಿ ಏನ ಅದು.
ಹ್ಮ್ ಮಾತಾಡ್ಬೇರಿ . ಏನೋ ಆದಒಳಗ ಒಳಗ
ಹ್ಮ್
ನಾ ನ ಲೈಟ್ ಬಂದಿಲ್ಲ ಮಸ್ತ
ಇನ್ನ ಬಂದಿಲ್ಲ ಏಏಏಏ
ಹ್ಮ್
ಓ ಏನಾಯ್ತ ತಪ್ಪ ಇದ್ರೆ್ತ
ಹ್ಮ್ ಹ್ಮ್ ಹೀನ ಲೈಟ್ ಬಂದಿಲ್ಲ ನಮ್ಮ ಹಾಸ್ಟೆಲ್ದಾಗ
ಹ್ಮ್ ಹ್ಮ್
ಹ್ಮ್್ಮ್್ಮ
ಹ್ಮ್ಮ್ ಯಾವಾಗ ಬರದ
ಹ್ಮ್..
ಯಾವಾಗ ಬರುತ್ತ ಮತ್ತ
ಹೋಗ ನಮ್ದ.. ಇನ್ನೊಂದು ಹದಿನೈದು ಜನ ಹೋಗ್ತ.. ನಮ ನೋಡ್ ನಮ ರೂಮ್ ಬಾಗಲ ಒಂದ ವಡಡುದಾ
ಹ್ಮ್.
ಏನೇನ್ಲ್ ನೋಡ್ರವಮ್ಮ
ಹ್ಮ್.
ಹ್ಮ್ಮ್ ಕತ್ಲ ಕತ್ಲ.
ಕತ್ತರು ಕೋಣೆ
ಕತ್ತಲು ಕೋಣ ಎಲ್ಲಿ ಯಾರು ಇಲ್ಲ ಸಮಯದಲ್ಲಿ
ಮಾಡ್ತೇನ್ ನೋಡ್ ರಾಜನಿಗ್ ಕೆಲ್ಸ ನಾಳೆ ರಾತ್ರಿ.
ಹ್ಮ್
ರಾತ್ರಿ ಕೆಲ್ಸ ಮಾಡಿಬಿಡು ರಾಜೆ
ಅವ ಅಚ್ಚು ಹಸ್ ಅಚ್ಚ ಹಸ್ ಇರ್ತಾನ್ ಬಾ ಅವ್ನ್.
ಇಲ್ ಬರಲ್ ಮಕ್ಕನಕ್ಕ ಕಂಪ್ಯೂಟರ್ ಕ್ಲಾಸ ಹಚ್ಚಿ ಅಲ್ಲ
ಹ್ಮ್
ಹೋಗ್ ಹಚು.
ಹ್ಮ್
ಕಂಪ್ಯೂಟರ್ ಕ್ಲಾಸ್ ಯಾವಾಗ ಹಸ್ತೋ ಓಓಓ
ಹಚ್ಚಿನ ನಾ
ಯೇ ಹಚ್ಚಿದಿ
ಹ್ಮ್
ಯೇ ಆನ್ಲೈನ್ ಕಲೆಕತಿ ಯೆನ್
ಹ್ಮ್ ಹ್ಮ್
ಹಾ
ಮುಗದ ಕಂಪ್ಯೂಟರ್ ಕ್ಲಾಸ್ ತದು
ಮುಗತದ
ಹ್ಮ್
ಹೇಳ್ಯಾರಪ್ಪ ನಾವ ಮನೆಯ ಹೇಳರು ಮಾಡ್ರ ಅಂತ ಹಾಕಿಸ್ಬೇಕು
ಯ ಹೇಳ
ಹೇಳಿ ಸರ್
ಹ್ಮ್
ಕಂಪ್ಯೂಟರ್ ಕ್ಲಾಸ್ ಕಲಿರೋ ಅಂತಂದರೆ
ಯಕ
ಯ ಸುಮ ಹೈಕತ
ಹ್ಮ್
ಪೋನಚತಪ್ಪಹಡುಗರು
ಯಾವಡು
ದೂರ ಹಚ್ಚಸಕ
ಹ್ಮ್ .
ಹಲೋ
ಹ್ಮ್
ವಿೀಡಿಯೋ ಕಾಲ ಹತಕ್ಕತ್ತ ಡೈರೆಕ್ಟ್
ಯ ಅವಡುರು
ನಮ್ಮ ದೋಸ್ಬ
ಹ್ಮ್
ಹ್ಮ
ಬ್ಯಾಲೆನ್ಸ್ ಯಲ್ಲದ ಕಾಶಮ
ಏ್ ಏನು ಕೇಳಲ್ಲ ಸರಿ
ಬ್ಯಾಲೆನ್ಸ್ ಅಯ್ಯಲ್ಲ ಆಸಿಮ ಹೆಚ್ಚಲತ್ತರ
ಹ್ಮ
ಬ್ಯಾಲೆನ್ಸ್ಗಾವ ನೋಡ
ಯಾರ್ದ
ನಿಮ್ದು
ಹ ವಾಟ್ಸಪದಾಗ ಹಚ್ಚೋತಾರ ವಿಡಿಯೊ ಕಾಲ್
ಹ್ಮ್ ಹ್ಮ್
ಟೈಮ್ ಎಷ್ಟ ಆಯ್ತ ಎಷ್ಟ ಆಯ್ತು ನೋಡ ಇನ್ನ ಮೂವತ್ತ ಸೆಕಂಡ್
ಹ್ಮ
ಇನ್ನ ಮೂವತ್ತ ಸೆಕೆಂಡಾ
ಹ್ಮ್
ಇಲ್ಲಿ ಬಂದಿದ ಮಾತಾಡಮ ಅಂತ ತಗೊ ನೆಸ್ಟ್
ಹ್ಮ್
ಬಂದಿದ ಪತ
ಹಾ
ಇದು ಬಂದಿಂದ ಹಚ್ಚ ಮುಂದ ಹಾ ಸರಿ ಸರಿ ತಗೊ ಇಡಲ್ಯಾ
ಹ್ಮ್
ಹಾ ಹೇಳು ನೀನೇ ಕಟ್ ಮಾಡ
ಹಾ